ನಮ್
ನಮಸ್ತೆ
ಚೆನ್ನಾಗಿದ್ದೀರಾ ನನ್ ಹೆಸ್ರು ಶ್
ಪ್ರತಿಭಾ ಅಂತ ಚೆನ್ನಾಗಿದ್ದೀನಿ ಚೆನಾಗಿದಿರಾ
ಹಾ ನಾನ್ಸ ಚೆನಾಗಿದೀನಿ ಏನ್ ಮಾಡ್ತಿದ್ರಿ ಊಟ ಆಯ್ತಾ
ಹಾ ಊಟ ಆಯ್ತು ಹಿಂಗೆ ಸುಮ್ನೆ ಟೆರಸ್ ಮೇಲೆ ವಾಕಿಂಗ್ ಮಾಡ್ ತಾಯಿದ್ವಿ ನೀವು
ನಾನು ನಂದು ಊಟ ಆಯ್ತು ಸುಮ್ನೆ ಹಾಗೆ ಬೆಡ್ಮೇಲ್ ಮಲ್ಗಿದ್ದೆ ನಾಳೆ ಎಕ್ಸಾಮ್ ಇದ್ಯಾ
ಹೌದಾ ಓದ್ತಾ ಇದ್ದೀರಾ ನೀವು
ಹಾ ನಾನೇನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ನಾಳೆ ಇಂಟರ್ನಲ್ ಪೇಪರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಪರೀಕ್ಷೆ.
ಹಾ ಹಾ ಹೌದಾ
ಹ ಅದಕ್ಕೆ ಓದ ಓದಕೋಬೇಕು ಸ್ವಲ್ಪ ಏನು ಓದಕ್ ಮನ್ಸೇ ಬರ್ತಿಲ್ಲ ನಿದ್ದೆ ಬರ್ತಿದೆ ಫುಲ್ ಜೋರಾಗಿ
ಹ್ಮ್ಹೂಂ
ಏನ್ ಮಾಡ್ಬೇಕು ಅಂತ ಗೊತ್ತಾಗಗದೆ ಹಾಗೆ ಮಲ್ಗಿದ್ದೀನ್ಿ ಸುಮ್ನೆ
ಓದ್ಬೇಡಿ ಹಂಗೆ ಮಲ್ಕೊಂಡ್ ಬಿಿಡಿ
ಅಯ್ಯೋ ನಾನ್ ಓದಿಲ್ಲ ಅಂದ್ರೆ ನಾಳೆ ಪೇಪರ್ ಅಲ್ಲಿ ಏನ್ ಬರಿಬೇಕ್ರಿ
ಹೌದೌದು
ನೀವೇನ್ ಮಾಡ್ತಿರೋದು ಕೆಲ್ಸ ಮಾಡ್ತಿದ್ರರು
ಕೆಲ್ಸ ನಿಮ್ದೇ ಚೆನ್ನಾಗಿದೆ ಅಲ್ವಾ ಲೈಫು ಓದೋದಿಲ್ಲ ಬಿಡೋದಿಲ್ಲ ಆರಾಮ್ ಚಿಲ್ಲಾಗಿ ಬಂದಿ ದುಡ್ಡೆಲ್ಲಾ ಮಜಾ ಮಾಡ್ಕೊಂಡ್ ಆ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಎಲ್ಲಾ ಮಾಡ್ಕೊಂಡು.
ಅದ ಹಂಗೆ ಅನ್ಸುತ್ತೆ ಬಟ್ ಅದು ದುಡಿಯೋ ಟೈಮ್ ಅಲ್ಲಿ ಕಷ್ಟ ಅನ್ಸುತ್ತೆ
ಹೌದು
ನಾವು ಹಂಗೆ ಅನ್ಕೊಳ್ತಾ ಇದ್ವಿ ಓದೋದ ಟೈಮ್ ಅಲ್ಲಿ ಅಹ ಜಾಬ್ ಮಾಡೋರೆಲ್ಲಾ ಚೆನ್ನಾಗಿರ್ತಾರಪ್ಪಾ ಕಾಸೆಲ್ಲ ಬರುತ್ತೆ ಅಂತ. ಬಟ್ ಇವಾಗ ಗೊತ್ತ ಗೊತ್ತಾಗುತ್ತೆ ನಮ್ಗೆ ಏನ್ ಮಾಡ್ತ ಕಷ್ಟ ಎಷ್ಟ ಇರುತ್ತೆ ಅಂತ ನಿಮ್ಮ್ೂರ ಹತ್ರ ಹಬ್ಬ ಮಾಡ್ತಾರಾ
ಹ
ಹಬ್ಬ ಎಲ್ಲಾ ಮಾಡ್ತಾರ
ಹಾ ಹಬ್ಬ ಮಾಡ್ತಾರಲ್ಲ ಚೆನ್ನಾಗ್ ಮಾಡ್ತಾರೆ ಹಬ್ಬಗಳೆಲ್ಲ ನಮ್ ಕಾಲೇ ಇದ ಹಬ್ಬಕ್ಕಿಂತ ನಮ್ ಕಾಲೇಜಲ್ಲೇ ಮಾಡೋ ಹಬ್ಬನೇ ಚೆನ್ನಾಗಿರುತ್ತೆ
ಹೌದಾ ಅಷ್ಟು ಜೋರಾಗಿ ಮಾಡ್ತಾರಾ
ಕಾಲೇಜಲ್ಲಿ ಎಲ್ಲಾ ಹಬ್ಬಾನು ಮಾಡಲ್ಲ ಈಗ ಈಗ ಮನೆಗಳೆಲ್ಲ ್ ಮಾಡ್ತಾರಲ್ಲಾ ಆ ಹಬ್ಬಗಳ ನೋಡಿದ್ರೆ ಗಣೇಶ ಹಬ್ಬ ಜೋರಾಗಿ ಮಾಡ್ ಮಾಡ್ತಾರೆ ಎಲ್ಲಾ ಈ ವರ್ಷ ಅಂತೂ ನಮ ಪಕ್ಕಗಳೆಲ್ಲಾ ಕೂಡ್ಸಿ ಸೇರಿ ಗಣೇಶ ಕೂಡ್ಸಿದ್ರ
ಹಾ
ನವು ಫಸ್ಟ್ ಇಯರ್ ಮುಗಿಸಕೊಂಡು ಸೆಕೆಂಡ್ ಇಯರ್ಗೆ ಬಂದಿದ್ವಿ ಕಾಲೇಜಿಗೆ ಫುಲ್ ಅಕ್ಕಗಳೆಲ್ಲ ಪರಿಚಯ ಫುಲ್ ಯಾವತ್ತು ಬೆಳಗ್ಗೆಯಂತ ರಾತ್ರಿ ಹತ್ತು ಗಂಟೆವರೆಗುನು ಅಲ್ಲಿ ಗಣೇಶನ ಹತ್ರನೇ ಇರ್ತಿದ್ವಿ ಫುಲ್ ಸಾಂಗ್ ಹಾಕು ಹಾಡು ಹಾಕು ಡಾನ್ಸ್ ಮಾಡು
ಹಾ ಹಾ
ುಲ್ಲ ಗೇಮ್ ಆಟಗಳ ಆಡ್ಸು ಅವ್ರ ಆಡ್ಸು ಇದ ಆಡ್ಸು ಅಂತಿ ಎಲ್ಲ ಫುಲ್ ಫುಲ್ ಮಸ್ತ್ ಮಜಾ ಮಾಡಿ ಮತ್ತೆ ಗಣೇಶ ವಿಸರ್ಜನೆ ದಿನ ಎಲ್ಲಾರು ಸೇರಿ ಡಾನ್ಸ್ ಮಾಡಿ ಜೋರಾಗಲ್ಲ ಆಟಗಳ ಆಡ್ಸಿ ಅವ್ರರಿಗೆಲ್ಲಾ ಗಿಫ್ಟ ಕೊಟ್ಟು ಮತ್ತೆ ಅದ್ ಮಡಿಕೆ ಹೊಡಿಯೋ ಆಟ ಎಲ್ಲಾ ಆಡ್ಸಿದ್ರು
ಓ ಹೌದಾ ಚೆನ್ನಾಗಿರುತ್ತಲ್ಲಾ ನಾವ್ ಇವಾಗೆಲ್ಲಾ ಕಾಲೇಜ್ ಅಲ್ಲಿ ಡೇಸ್ ಎಲ್ಲ ನಾವ್ ಇವಾಗ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಹಾ ಮತ್ತೆ ಟ್ರಿಪ್ ಎಲ್ಲ ಹೋಗಿದ್ರ
ಹಾ ಹೋಗ್ತಿರ್ತಿವ ಅವಾಗವಾಗ ಈ ಕಾಲೇಜ್ ಲೈಫ್ ಈಗ ಹೋಗ್ದ ಮತ್ತೆ ಅವಾಗ ಹೋಗ್ಬೇಕು ಅಂತ ಆ ಹೋಗ್ತಿರ್ತಿೀವಿ ಒಂದ್ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ದುಡ್ಡಿನ ಪ್ರಾಬ್ಲಮ್ ಆದ್ರೆ ಮಾತ್ರ ಏನ್ ಹೋಗ್ಬೇಕ ಪ್ಪಾ ಅನ್ಸುತ್ತೆ ಮತ್ತೆ ಆಮೇಲೆ ಈಗ ಹೋಗ್ದೆ ಮತ್ತೆ ಯಾವಾಗ ಹೋದ್ರ ಆಯ್ತು ಅಂತ
ಹೌದು ಅದು ನಿಜಾನೇ ಬಿೇಡಿ
ಹೋಗಿ ತಿರ್ಗಾಡಿ ಮಾಡಿ ಹೋಗ್ತಿರ್ತೀವಿ ಇನ್ನು ಪ್ಲಾನ್ಗಳಿವೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡಿದೀವಿ ನೋಡ್ಬೇಕು ಏನಾಗುತ್ತೆ ಅಂತ
ಹೋಗಿ ಹೋಗಿ ಇವಾಗೇ ಮಜಾ ಮಾಡ್ಕೊಂಡ್ ಬನ್ನಿ ಮತ್ತೆ ಮುಂದೆ ನೀವು್ ಮಾಡ್ಬೇಕಂದ್ರರು ಸಿಗಲ್ಲ
ಹ ನೀವು್ ನಿಮ್ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ಎಲ್ಲಾಕದು ನೀ ಮ್ಯಾ್ಲಿ
ಹಾ ನಾವವು್ ಕ್ಲಾಸ್ ಬಂಕ್ ಮಾಡಿ ತಡೆದೇ ಬರಿ
ನಿಮ್ದು ಯಾವ ಡಿಪಾರ್ಟ್ಮೆಂಟ್ು ಅಂದ್ರೆ ಯಾವ್ದ ಬ್ರಾನ್ಚ್ ಎಲ್ ಇಡೀ
ನಾವವುತ್ರಿಬಲಿ ಶೀಮಲ ಇದ್ವಿ
ತಿರುಮಲಿ ಶೀಮ ಅಲ್ಲಾ
ಹ
ಹ್ಮ್
ಮತ್ತೆ ಊಟ ಎಲ್ಲಾ ಚೆನ್ನಾಗಿ ಯ ಅಷ್
ಏನು ಅಷ್ಟು ಸತ್ತ ಆಗ್ ಲ್ಲ ಊಟ ಎಲ್ಲ
ಹಾ
ಹ ಅಂದ್ರೆ ನಮ್ದು ಆಕ ಏನ್ ಮಾಡಕ್ ಆಪ್ಷನ್ ಇಲ್ಲ ಅಲ್ಲ ಅದ್ ಬಿಟ್ಟು ಅದು ಬಿಟ್ಟು ಅದು ಬಿಟ್ ಆಪ್ಷನ್ ಇಲ್ಲ ಅಲ್ಲ ತಿನ್ನಕ ಮತ್ತೇನಿಲ್ಲ.
ಹೌದೌದು. ಅಡಗೆ ಎಲ್ಲಾ ಮಾಡಕ್ ಬರುತ್ತಾ ನಿಮ್ಗೆ?
ಹಾ ಮಾಡ್ ತಿನಿ ಅಡ್ಗೆ ಮಾಡ್ತೀನಿ. ರೊ ಮಾಡಕ್ ಬರಲ್ಲ ಒಳ್ಳಿದೆಲ್ಲ ಆಲ್ಮೋಸ್ಟ್ ಮಾಡ್ತೀನಿ.
ಹೌದಾ
ಹ್ಮ್ ನಮ್ ಮನೇಲಿ ಎಲ್ರೂ ತಿನ್ತಾರೆೇನ್ ಮನೇರ್ ಎಲ್ರುೂ ತಿಂತಾರೆ, ನಮ್ ತಮ್ಮ ಮಾತ್ರ ರೇಗಿಸ್ತಾನೆ. ನೀನ್ ತಿಂದಿದ ನೀನ್ ಮಾಡಿ ತಿಂದ್ರ ಬದಕಲ್ಲ ಹಂಗಿಲ್ಲ ಅಂತ ಆದ್ರೆ ನಮ್ಮ ಅಪ್ಪಾಜಿ, ಹೇಳ್ತಾರೆ ಚೆನ್ನಾಗ್ ಮಾಡಿದಿಯ ನೀನು.
ಎಲ್ಲಾ, ಮನೆಯಲ್ಲೂ ಅದೇ ಅಲ್ಲ?
ಆಲ್ಮೋಸ್ಟ್ ಎಲ್ಲಾ ತರ ಅಡ್ಗೆನು ಮಾಡ್ತೀನಿ ನಾನು ಅಂದ್ರೆ. ಈಗ ಅನ್ನ ಸಾಂಬಾರ್ ಇಟ್ಕೊಂಡು ಚಪಾತಿನ, ಚಪಾತಿ ಮಾಡ್ತೀನಿ. ಬಟ್ ಒಂದ್ ಸ್ವಲ್ಪ ಶೇಪ್ ಕರೆಕ್ಟ್ ಆಗ ಬರಲ್ಲ ಅದು. ಪಲ್ಯ, ಯಾಲ್ ಪಲ್ಯ ಮಾಡ್ತೀನಿ ಎಲ್ಲಾ ತರ ಹ
ಓಹೋ
ಹ್ಮ್, ಹ್ಮ್ ಅಡ್ಗೆ, ಮಾಡ್ತೀನಿ. ಅಡಗೆದ ಏನ್ ಪ್ರಾಬ್ಲಮ್ಇಲ್ಲಲ ಈಗ ಊರಿಗೆ ಈಗ ಹಾಸ್ಟ್ಲೆಲ್, ಬರ್ತೀನಲ್ಲ ಹಾಸ್ಟ್ಲ್ ಇಿಂದ ಊಗ್ ಹೋದ್ಮೇಲೆ. ಅದು ಉಪ್ಪುಖಾರ ಒಂದ ಸ್ವಲ್ಪ ಹಿಂದೆ, ಮುಂದೆ ಆಗುತ್ತೆ ಅಷ್ಟೆ.
ಹಾ, ಹೌದೌದು.
ಟೇಸ್ಟ್, ಅದ ಮತ್ತೆ ಚೆನ್ನಾಗಗುತ್ತೆ ಮಾಡ್ತೀನಿ ಅಂದ್ರೆ
ಹಾಸ್ಟ್ಲಲ್ಲಿ ಜಾಸ್ತಿ ಸಪ್ಪೆ ಸಪ್ಪೆ, ಅಡಗೆ ಕೊಡ್ತಾರ ಅನ್ಕೋತನಿ.
ಹಾ, ಫುಲ್ ಸಪ್ಪೆ ಸಪ್ಪೆ ಕೊಡ್ತಾರೆ, ಮನೆಗೆ ಹೋಗಿ ಅದೇ ನೀ ತಿಂದು ಹೋಗಿರ್ತೀವಲ್ಲ ಅವ್ರ ಮನೆಗ್ ಸಡನ್ ಆಗಿ ಉಪ್ಪು ಖಾರ, ಹಾಕಿದ್ರೆ. ಒಂದಥರ ಇದು ಫುಲ್ ಖಾರ ಖಾರ ಅನ್ಸುತ್ತೆ.
ಹ, ಹೌದೌದು, ಸಡನ್ ಆಗಿ ಚೇಂಜ್, ಆದ್ದಂಗ ಆಗತ್ತಲ್ಲಾ.
ಜಾಸ್ತಿ ಆಗ್ದಿರೋರ್ ತರ ಅನ್ಸುತ್ತೆ.
ಹಾ, ಹ
ನಿಮ್ಗೇನ್, ಇಷ್ಟ ಅಡಗೆಲಿ ನಿಮ್ಗ್ ಅಡ್ಗೆ ಮಾಡಕ್ ಬರುತ್ತಾ?
ನಾವವು, ಮಾಡ್ತೀವಿ. ಅಂದ್ರೆ ರೊಟ್ಟಿ ಎಲ್ಲಾ ಮಾಡಲ್ಲ. ಇಂಡ ಮಾಡ್ ಗೊಜ್ಜು, ಈ ಪಲ್ಲೆ ಇರುತ್ತಲ್ಲ, ಅದೆಲ್ಲ ಮಾಡ್ತೀವಿ.
ಹ, ಹಾ ಯಾವ ಪಲ್ಯ ಇಷ್ಟ ನಿಮ್ಗೆ?
ನಮ್ಗೆ, ಬೆಂಡೆಕಾಯಿ ಪಲ್ಲೆ ಇಲ್ಲೋ ಬದ್ನೆೇಕಾಯಿ.
ಹ, ಹಾ ನಿಮ್ಗೆ ಅದ್ರಲ್ಲಿ ಯಾವ್ದ್ ರೆಸಿಪಿ. ಯಾವ್ದ್ ಜಾಸ್ತಿ? ಇಷ್ಟ ನಿಮಗ್ ಮಾಡಕ್ ಬರೋದ ರೆಸಿಪಿ ಯಾವ್ದು. ..
ಹಂಗೆ, ಬೆಂಡೆಕಾಯಿ. ಗೊತ್ತು? ..
ಬೆಂಡೆಕಾಯಿ. ಮಾಡ್ತೀರಾ ಹೆಂಗ್ ಮಾಡ್ಬೋದು ಹೆಂಗ್ ಮಾಡ್ತೀರಾ? ಹೇಳಿ ಬೆಂಡೆಕಾಯಿ. ನಿಮ್ ರೆಸಿಪಿನ, ಒಂದ್ಸ ಟ್ರೈ ಮಾಡ್ತೀನಿ! ನಾನು ಅಡ್ಗೆ ಮಾಡುವಾಗ. ..
ಬೆಂಡೆಕಾಯನ, ಕಟ್ ಮಾಡ್ಕೊಂಡ್ ಅಂದ್ರೆ ಲೈಕ್! ಅಂದ್ರೆ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡು? ..
ಹಾ. ..
ಅದ್ನ್ನ, ಎಣ್ಣೆ ಬಾಣ್ಲೆಯಲ್ಲಿ! ಎಣ್ಣೆ, ಹಾಕಿ ಸ್ವಲ್ಪ ಉರಿಬೇಕು ಅಂದ್ರೆ ಅದೆಲ್ಲ ಸ್ವಲ್ಪ ಅಂಟಟು ಇರುತ್ತಲ್ವಾ. ..
ಹ, ಹಾ, ಹಾ? .. ಫಸ್ಟಿಗೆ, ಹುರ್ಕೋಬೇಕಾ. ಕಟ್ ಮಾಡದು ಹುರ್ಕೋಬೇಕು?.. ..
ಹಾ? ಅದು ಅಂಟಂಂತೆ. ಎಲ್ಲ ಬಿಡೋಗಂಟ, ಹುರ್ಕೋತಿೀವಿ. ...
ಹ! ಅಂದ್ರೆ ನೀವವು. ಫ್ರೈ, ಮಾಡಲ್ಲ ಬೆಂಡೆಕಾಯ್ದು ಉ? .. ಪಲ್ಯ. ಮಾಡ್ತೀರಾ? ..
ಹಾ! ಪಲ್ಯೆ, ಮಾಡ್ತೀವಿ. ..
ಹಾ, ಹಾ, ಹಾ. ಕುುರ್ಕೋಟ್. ..
ಕೊಂಡು, ಆಮೇಲೆ. ಬಾಣ್ಲಿಗೆ ಎಣ್ಣೆ ಹಾಕಿ?.. ಜೀರ್ರಿಗೆ, ಸಾಸಿವೆ. ಕರ್ಬೇವೆಲ್ಲಾ ಹಾಕ? .. ಹಾಕಿ?
ಹ್ಮ, ಹಾ.
ಈರುಳ್ಳಿ ಟೊಮಟೊ ಎಲ್ಲ ಹಾಕ್ತೀವಿ ಅದೆಲ್ಲಾ ಉಪ್ಪು ಖಾರ ಶಿಣ ಎಲ್ಲಾ ಹಾಕಿ ಇದ್ಮೇಲೆ ಉುಿದಿರೋ ಬೆಂಡೆಕಾಯನ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತವಿ
ಹಾ ಹಾ ಹಾ
ಅದೆಲ್ಲಾ ಮಿಕ್ಸ್ ಮಾಡಿದ್ಮೇಲೆ ನಮಗೆ
ಏನ್ ಪುಡಿ
ಅದು ಎಲ್ಲ ಅಂದ್ರೆ ಇವಾಗ ಶೇಂಗಾ ಇರುತ್ತೆ ನೋಡಿ
ಹಾ ಹಾ
ಈಗಾನ ಮಿಕ್ಸಿಿಗೆ ಹಾಕೊಂಡು ಆ ತರ ಒಂದ್ ಪುಡಿ ಬರುತ್ತೆ
ಹ ಶೇಂಗಾ ಪುಡಿ
ಹ ಅದನ್ನೆಲ್ಲಾ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ನೀರ್ ಹಾಕ್ತಿೀವ ಅಷ್ಟೇ ನೀರ್ ಹಾಕಿ ಚೆನ್ನಾಗಿ ಉಂಟ ಟು ಮಿನಿಟ್ಸ್ ಗ್ಯಾಸ್ ಮೇಲೆ ಇಟ್ಟ್ರೆ ಮುಗೀತು ಪಲ್ಯ ರೆಡಿ
ುಲ್ ನೀವ್ ಅಂದ್ರೆ ನಿವ್ ಫುಲ್ರ ಸರ ಮಾಡಲ್ಲ ಗಟ್ಟಿಯಾಗ ಮಾಡ್ತೀರ
ಹಾ ರಸರಸ ಮಾಡಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ
ಟೇಸ್ಟ್ ಚೆನ್ನಾಗಿರುತ್ತ ಈ ರೆಸಿಪಿ
ಹಾ ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ
ಹಾ ಹ ಸರಿ ನೀವ್ ಹೇಳಳ್ತಿದ್ದ ಅಂದ್ರ ಮೇಲೆ ಟ್ರೈ ಮಾಡ್ತೀನಿ ಎಲ್ಲ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಹೇಳಿದೀರಾ ನೀರ್ ಹಾಕಿ ಹುರಿದದು ಮಾಡಿ ಅಂತ ಟ್ರೈ ಮಾಡ್ತೀನಿ ಪಕ್ಕ ಈಗ ಸಡನ್ ಆಗಿ ಮಾಡಲ್ ಮಾಡ್ಕೊಂಡ್ ತಿನ್ನ ಅಂದ್ರೂನು ಹಸ್ಟಲ್ಲ್ಲಿ ಇರತಿವಲ್ಲ ಏನ್ ಮಾಡಕ್ ಆಗಲ್ಲ ಬಿಡಕ್ಕ ಆಗಲ್ಲ ಮನೆಗ ಹೋದಾಗೆ ಟ್ರೈ ಮಾಡ್ಬೇಕು ಎಲ್ಲಾ ಏನಿದ್ರು ಇದಿದ್ದೆಲ್ಲ ಈಗ ಹಾಸ್ಲ ಇದ್ದಾಗ
ನಿಮ್ಗೆ ಕೆಟ್ಟಲ ಎಲ್ಲಾ ಕೊಡಲ್ವಾ
ಕೆಟ್ಟಲೆೆಲ್ಲ ಕೊಡ್ತಾರೆ ಕೊಡಲ್ಲ ಅಂತಲ್ಲ ಅದ್ರಲ್ಲಿ ಮಾಡಕ್ ಆಗಲ್ಲ ಮಾಡಕ್ ಬರಲ್ಲ ಅಲ್ಲ ಅದಕ್ಕೆ
ಓಹಹೋ ಹೌದೌದು
ಹ್ಮ್ ಅದೊಂದು ಪ್ರಾಬ್ಲಮ
ನೀವು ಎಲೆಕ್ಟ್ರಿಕ್ ಸ್ಟವ್ ತಗೊಂಡಿ ಕೊಂಡ್ಬಿಡ್ಬೇಕು ರೂಮ್ ಅಲ್ಲಿ.
ಹಂಗ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಸ್ಟೋವ್ ಇಂತ ಮಾಡ್ ತರಕ್ ಪ್ರಾಬ್ಲಮ್ ಅಲ್ಲ ಈಗ ತಗೋ ಬಂದ ಲ್ಯಾಬ್ ಲಾಸ್ಟ್ ಟೈಮ್ ರೀಸೆಂಟ್ ಆಗ ಮೊನ್ನೇನೆ ಹಾಸ್ಟೆಲ್ ಸೀಸ್ ಮಾಡಿದ್ದಾರೆ ಪಟ್ ಪಟ್ ಪಟ್ ಪಟ್ ಬಂದು ರೂಮ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಎಲ್ಲ ತಗೊಂಡ್ ಹೋಗ್ಬಿಟ್ಟಿದ್ದಾರೆ.
ಓ ಇದೆಲ್ಲಾ ಮಾಡ್ತಾರಾ.
ಲಲ್ ಇದೆಲ್ಲ ಮಾಡ್ತಾರೆ ಒಂದೊಂದ್ಸತೆ ಬಂದು. ಮತ್ತೆ ಇದು ಮಾಡ್ಬೇಕಾಗುತ್ತೆ ಈದ್ ಎಲ್ಲ. ಈ ತಗೊಂಡ್ ಹಗೆಲ್ಲಾ ಇದು ಮಾಡ್ತಾರಲ್ಲ ಅವ್ರಿಗೆಲ್ಲಾ ಹೇಳ್ಬೇಕು ನಾವು ಇದಕ್ ತಂದಿದ್ವಿ ಇದು ಇದು ಕಂಪನಿ ಇದ ಐತೆ ಇದು ಹಂಗೆ. ಡು ಹಿಂಗೆ ಅಂತ ತುಂಬಾ ಡಿಪ್ ಟೇಲ್ಸ್ ಕೇಳ್ತಾರೆ ಅದಕ್ಕೆ ಪ್ರಾಬ್ಲಮ್ ಸುಮ್ನೆ ಇಸ್ಟ್ ತಲೆನೋವ್ ಎಲ್ಲಾ ಏನಕ್ಕಪ್ಪಾ ಅಂತ ಹೇಳಿ ತಗೋ ಬರೋದಿಲ್ಲ ಅಷ್ಟೇ.
ವಂಗೆ. ಮನೇಲೆಲ್ಲ. ತಗೊಂಡ್ ಹೋಗಿ ಅಂತ ಹೇಳ್ ತರೆ ಊಟ ಎಲ್ಲ ಚೆನ್ನಾಗ್ ಮಾಡಿ.
ಹ್ಮ್ ಹ್ಮ್
ಮತ್ತೆ ಟ್ರಿಪ್ ಎಲ್ಲಾ ಎಲ್ಲೊಗಿದ್ರಿ.
ಹ
ಟ್ರಿಪ್ ಎಲ್ಲಾ ಎಲ್ಲಿೋಗಿದ್ರಿ
ಟ್ರಿಪ್ ಎಲ್ಲ ಹೋಗು ತುಂಬಾ ಕಡೆ ಹೋಗ್ ಬಂದಿದೀವಿ
ಹಹ ಬೆಂಗ್ಗಳೂರಲ್ಲೂ ಜಾಸ್ತಿ ನೋಡಿರ್ಬೇಕಲ್ಲ ಜಾಗಗಳೆಲ್ಲ
ಬೆಂಗಳೂರು ಅಷ್ಟೊಂದು ನೋಡಿಲ್ಲ ಅಷ್ಟು ಕಷ್ಟೇ ಒಂದ್ ಸ್ವಲ್ಪ ಕಡಿಮೆ ಜಾಗಗಳು ನೋಡಿದೀವಿ
ನಿಮ್ ನಿಮ್ ಫ್ರೆಂಡ್ಸ್ ಎಲ್ಲಾ ಕರ್ಕೊಂಡ್ ಹೋಗ್ಬೇಕು ನೀವೆಲ್ಲ ರವಿವಾರ ಎಲ್ಲ ಸು
ಎಲ್ಲ ಹೇಗಿದ್ದಾರೆ
ಹ್ಮ್ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ
ಅಡ್ಜಸ್ಟ್ ಆದ್ರ ಎಲ್ರುೂ
ಹಾ ಅಡ್ಜಸ್ಟ್ ಆಗ್ತಾರೆ
ಆ
ಹಾ ಚೆನ್ನಾಗಿದ್ದಾರೆ ಎಲ್ರು ಚೆನ್ನಾಗಿದ್ರ
ಆಚೆ ಹೋಗಕೆ ಮಾಡಕೆ ಎಲ್ಲ ಎಲ್ಲ ಆಚೆ ಹೋಗಕ್ಕೆೆ ಮಾಡ ಕ್ಕೆ ಎಲ್ಲ ಚೆನ್ನಾಗಿದ್ದಾರೆ ಅನ್ನಂಗಾತ್ತು
ಹಾ ಚೆನ್ನಾಗಿದ್ದಾರೆ
ಹ್ಮ್ ಹ್ಮ್ ಹ್ಮ್
ನಿಮ್ಗೆ ಚೆನ್ನಾಗ್ ಸಿಕ್ಕಿದಾರ ಫ್ರೆಂಡ್ಸ್ ಎಲ್ಲ
ಫುಲ್ ಬೆಂಕಿ ಫ್ರಂಡ್ಸ್ ಕೇಳಂಗಿಲ್ಲ ಬಿಡಂಗಿಲ್ಲ ಅಷ್ಟ ಚೆನ್ನಾಗ ಇದ್ದಾರೆ ಹೋಗ ಆ ಕಡೆ ಆಚೆ ತಿರ್ಗಡಕ್ಕ ಮಾಡಕ್ಕೆ ಎಲ್ಲ ಚೆನ್ನಾಗಿದಾರ
ಹಾ ಸರಿ ಸರಿ ಮತ್ತೆ ಫ್ರೀ ಹಾ ಸರಿ ಸರಿ ಮಾಡ್ತೀವಿ.
ಬೈ
ಹ ಇಡ್ಲ್ಲ.